ಹಲೋ
ಹಾ ಹೇಳಿಬರು ಹಾ ಕೇಳ್ತ
ಹ ಅಯ್ಯನ್ ಮಾಡ್ತಾ ಇದ್ರಿ
ಏನ್ ನೋಡಿಬ್ರೋ ಸುಮ್ನೆ ಇವಾಗ ಊಟ ಮಾಡ್ತ ಎಷ್ಟು ವಾಕ್ ಮಾಡ್ತಾ ಇದ್ದೆ ಆಚೆ
ಹದ ಲೇಟ್ ಆ ಮಳ್ಕೊಳೋದು
ಹಾ ಲೇಟ್ ಇದೆ ಬ್ರೋ ಒಂದ್ ಹೆ ಹನ್ನೆೇಳುವರೆ ಆಗತ್ತೆ
ಅಷ್ಟ್ಲಲ್ಲಿ ಎಲ್ಲ ಹುಡುಗರು ಅವಾಗ ಮಲ್ಕೊಳದು
ಹಾ ಅಲ್ಲಲ್ಲೆಲ್ಲಾ ಅವಾಗ್ಲೇ ಮಲ್ಕಳಬೇಕದು
ಹ್ಮ್ ಎಕ್ಸಾಮ್ಸ್ ಅದಾವ ಹುಡುಗ
ಹಾಂ ನಮ್ಮ ನಮ್ಮ್ದೇ ಇದೆ ಬ್ರೋ ಇನ್ನು ಎಕ್ಸಾಮು
ಹೌದಾ
ಹಾ ಎಕ್ಸಾಮ್ಸ್ ನಡೆದದೆ ಮಾಗ ಆಲ್ರೆಡಿ
ಹ್ಮ್ ಹ್ಮ್
ಹ್ಮ್ ಇವಾಗ ಮೊನ್ನೆ ಒನ್ ಮೊನ್ನೆ ಒಂದು ಎರಡು ಪೇಪರ್ ಮುಗ್ದು
ಹಾ
ಇನ್ನೊ ನಾಲ್ಕ ಪೇಪರ್ ಇದೆ
ಎಲ್ಲಿ ಇಲ್ಲೆ ಸುರಪೂರೊಳಗ
ಹಾ ಸುರಪುರಲೇ
ಎಲ್ಲಾ ಹೆಂಗ ಹೆಂಗ ನಡಸ್ತಾರಣ್ಣ ಎಕ್ಸಾಮ್ಸ್
ಎ ಎಕ್ಸಾಮ್ ಹೇವಿ ಸ್ಟ್ರಿಕ್ಟೋ ಹಾ ಹೆವಿ ಸ್ಟಿರಕೊ ಎಕ್ಸಾಮು
ಮೊಬೈಲ್ ಗಿಬೈಲ್ ಎಲ್ಲ ಯೂಸ್ ಮಾಡಬಹುದಾ
ಏ ಹಂಗಿಲ್ಲ ಬ್ರೋ ಯಾರ ಹೇಳಿದ್ರು ಆತರ
ಅಷ್ಟ ಯೂಸ್ ಮಾಡಬೋದೇನಂತ ಕೇಳ್ದೆ
ಎಕ್ಸಾಮ್ ಇದು ಎಕ್ಸಾಮ್ ಅಲ್ಲ
ಹಾ
ಏ ಎಕ್ಸಾಮ್ ಅಲ್ಲಿ ಮೊಬೈಲ್ ಯೂಸ್ ಮಾಡಕ್ ಅಲೊ ಇಲ್ಲ ಬ್ರೋ
ಅಂದ್ರೆ ಜಾಸ್ತಿ ಒಬ್ರೊಬ್ರ ಬಿಡ್ತಿರ್ತಾರ ಅದಕ
ಅಯ ಒಬ್ಬ ಇದು ಸುಪ್ರೈಜರ್ ರೂಮ್ ಸುಪ್ರೈಜರ್ ಮೇಲೆ ಹೋಗುತ್ತೆ ಬ್ರೋ ಅದು
ಹಾ
ಹ್ಮ ರೂಮ್ ಸೂಪರೈಸರ್ ಹೆಂಗ ಇರ್ತಾರೆ ಹಂಗೆ
ಫುಲ್ ಸ್ಟ್ರಿಕ್ ಹಂಗಂದ್ರೆ
ಹಾ ಪುಲ್ ಸ್ಟ್ರಿಕು ಈ ಕಡೆಯಿಂದ ಆ ಕಡೆ ನೋಡ್ಕೊಂಡು ಬರ ಬರೇಕ ಬಿಡಲ್ಲ
ಅಬ್ಬಾ ಹ
ಏನ್ ಗೊತ್ತಾ ಒಂಥರ ಇದ ಯಾವ್ದೋ ಕಂಪಿಟೇಟಿವ್ ಎಕ್ಸಾಮ್ ನಡೆಸ್ತಾರ ನೋಡಿ ಈಗ
ಹ್ಮ್ ಹ್ಮ್ ಹ್ಮ್
ಆ ತರ ನಡಸ್ತರೆ
ಹೌದಾ ಅಷ್ಟ ಅಷ್ಟ ಅಂದ್ರ ಬಾಳ ಕಷ್ಟ ಆಗತ್ತಣ್ಣ ಏನ ಸ್ವಲ್ಪ ಬುಡ್ಬೇಕ
ಹ್ಮ್
ಬಿಟ್ರೆ ನಾವ ಬರೀ ಬರಿಬೋದು ಒಂದೊಂದ್ ಸರಿ ಎಲ್ಲಾ ಬಿಡ್ತಾರಣ್ಣ ದ ಎಲ್ಲಾ ಲೂಸ್ ಬಿಟ್ಬಿಟ್ರಿತಾರ ಅಂತ ಹೆಂಗಾದ್ರು ಬರಿ ಹೆಂಗಾದ್ರು ಬಿಡು ಯಾರು ಕೇಳಲ್ಲ ಯಾರು ಹೇಳಲ್ಲ
ಬ್ರೋ ಹೆಂಗೆ ಗೊತ್ತಾ ಅದು
ಹ್ಮ್
ಇವಾಗ ಅವರು ಕಾಲೇಜ್ ಪ್ರಿನ್ಸಿಪಾಲು ಮತ್ತೆ ಅವ್ರ ಕಾಲೇಜ್ ಮೇಲೆ ಹೋಗುತ್ತೆ ಡಿಫೆಂಡ್ ಆಗುತ್ತೆ ಅದು
ಹೌದಾ
ಹ ಇವಾಗ ನಮ್ ಕಾಲೇಜು ಯೂನಿವರ್ಸಿಟಿ ರಾಂಕಲ್ ತರ್ಬೇಕಂತೇಳಿ
ಹ್ಮ್ ಹ್ಮ್ ಹ್ಮ್ ಎಲ್ಲಾ ಇದು ಮಾಡ್ಬಿಡ್ತಾರ ಹಂಗ
ಒಂದ್ ಒಂದ್ ಕಾಲೇಜ್ನಲ್ಲಿ ಫುಲ್ ಲೂಸ್ ಬಿಟ್ಬಿಡ್ತಾರ ಎಕ್ಸಾಮು
ಹಾ
ಹಾ ನಮುದ್ ಬಂದ್ಬಿಟ್ಟು ಗೌರ್ಮೆಂಟ್ ಕಾಲೇಜು
ಹಾ
ಹ ನಮದ ಗೌರ್ಮೆಂಟ್ ಕಾಲೇಜ್ ತಂದ್ರರು ಹ ತಂದ್ರೊ ಅಷ್ಟೇ ಬಿಟ್ಟ ಷ್ಟೆ ಅಂತ ಹೇಳ್ಬಿಟ್ಟು ಪುಲ್ ಸ್ಟ್ರಿಕ ನಡಸ್ತಾರೆ
ಹಂಗಂದ್ರ ಬಾಳ್ ಕಷ್ಟ
ಹಾ ಬ್ರೋ ನಾವ್ ಲೈಫ್ ಅಲ್ಲೇ ಫೇಲ್ ಆಗಿದಿಲ್ಲ ಒಂದು ಸಬ್ಜೆಕ್ಟ್ ಫೇಲ್ ಆಗಿಲ್ಲ ಲೈಫ್ ಅಲ್ಲೇ
ಹ ಹ
ಹಾ ಈ ಕಡೆ ಟೆಂತ್ನು ಒಂದೇ ಸಲಕ್ಕೆ ಪಾಸ್ ಆಗಿದೀವಿ ಎಲ್ಲಾನ ಹಾ ಪಿ ಯು ಷಿ ಎಲ್ಲಾನು ಒಂದೇ ಒಂದೇ ಸಲಕ್ಕೆ ಬರೇ ಒಂದ್ ಜಸ್ಟ್ ಒಂದ ಎರಡು ತಿಂಗಳು ಓದ್ಬಿಟ್ಟು ಎಲ್ಲನೋ ಸಬ್ಜೆಕ್ಟ್ ಪಾಸ್ ಆಗಿದಿವಿ
ಹ ಇಲ್ ಬಂದು ಇದಾಗಿದ್ರ
ಡಿಗ್ರಿ ನೋಡಿದ್ರೆ ಪ್ರತಿ ಸೆಮ್ಗು ಒಂದು ಎರಡು ಮೂರು ಸಬ್ಜೆಕ್ಟ್ ಬ್ಯಾಕು
ಅಷ್ಟೇ ಅಣ ಇಲ್ ಬದ್ಮೇಲೆ ಹೋದಕ್ನ ಇಂಟ್ರೆಸ್ಟ್ ಬರದ ಅಲ್ಲಿ ಎಲ್ಲಾನು ಕಾಲೇಜ್ದಾಗ ಏನ್ ಎಲ್ಲಾನ ಹಂಗೆ ಇರುತ್ತ.
ಏನ್ ಏನ್ ಗೊತ್ತಾ ನಾವು ಇವಾಗ ಹೈಸ್ಕೂಲಲ್ಲೇ ಎಲ್ಲ ಟೀಚರ್ಸ್ ಅಲ್ಲೆಲ್ಲ ಪೋರ್ ಸಿಕ್ಕಿರ್ತಾರೆ ಆಚೆ ಆಚೆ ಎಲ್ಲೋಗಕ್ ಬಿಡಲ್ಲ ಸ್ಕೂಲ್ ರಜೆ ಮಾಡೋಕೂ ಆಗಲ್ಲ ಅಟೆಂಡೆನ್ಸ್ ಕಮ್ಮಿ ಆಗುತ್ತೆ ಹಂಗೆ ಹೆಂಗೆ ಅಂತ ಹೇಳಿ ಆ ಸ್ಕೂಲ್ಗ್ ಹೋಗ್ಬೇಕಾಗುತ್ತೆ.
ಹ್ಮ್ ಇಲ್ಲಿ ಯಾರ್ ಕೇಳಲ್ಲ.
ಹಾ ಇಲ್ಲ್ ಯಾರ್ ಕೇಳಲ್ಲ ಇವಾಗ್ ಡಿಗ್ರಿ ಲೈಫ್ ಎಂಜಾಯ್ ಮಾಡ್ಬೇಕ್ ಅಂತ ಹೇಳಿ ಬಂದಿರ್ತವಿ.
ಹ್ಮ್ ಸುಮ್ನೆ ಎಂಜಾಯ್ ಮಾಡು ಫೋನ್ ನೋಡು ಅದ್ನ್ ಮಾಡು ಇದೇ.
ಹಾ ಫೋನ್ ನೋಡು ಹುಡ್ಗಿ ಹಂಗೆ ಹಿಂಗೆ ಅಂತೇಳಿ ಎಲ್ಲಾನು
ತಂಗದಾಗ ಎಲ್ಲ್ ಓದ್ತೀಯಾ?
ಹ್ಮ್ ಕಮ್ಮಿ ಆಗ್ಬಿಡತ್ತೆ ಬಟ್ ಇವಾಗ್ ನೋಡಿದ್ರೆ ಸಬ್ಜೆಕ್ಟ್ ಹಾಕೊಂಡೂ ಗುಮ್ತಾವ ನಮ್ಗೆ.
ಲಾಸ್ಟ್ ಇಯರ್ಲ್ಲ ಒಂದೇ ಸತಿ ಕ್ಲಿಯರ್ ಮಾಡಿಕಂಬುಡು.
ಅಷ್ಟು ಸಬ್ಜೆಕ್ಟ್ ಯಾರೂ ಕ್ಲಿಯರ್ ಮಾಡೋದಾಯ್ತೆ ಬ್ರೋ ಎರಡು ಮೂರು ಸಬ್ಜೆಕ್ಟ್ ಪ್ರತಿ ಸಮ್ಗು ಎರಡು ಮೂರ್ ಸಬ್ಜೆಕ್ಟ್ ಅಂದ್ರೆ
ಹ ಹಂಗೆ ಆ ಸಪ್ಲಿಮೆಂಟ್ರಿ ಇರಲ್ಲ ಒಂದೊಂದ್ಸತಿ ಅವಾಗ ಹೆಂಗಾರ ಮಾಡ್ ತಕ್ಕಂಬೋದು.
ಇರುತ್ತೆ ಬ್ರೋ ಸಪ್ಲಿಮೆಂಟ್ರಿ ಕಟ್ಟಿದ್ರುನು ಮತ್ತೆ ಫೇಲು.
ಹೌದಾ ಅಷ್ಟು ಸ್ಟ್ರಿಕ್ಟ್ ಇರ್ತಾರ?
ಸ್ಟಿಕ್ಟ್ ಬ್ರೊ ಕಂಡಾಪಟ್ಟ ಸ್ಟಿಕ್ ಇಡ್ತಾರೆ.
ಕರೆಕ್ಷನ್ ಮಾಡೋರು ಹಂಗೆ ಇರ್ತಿರ್ಬೇಕ್ ಬಿಡೊ
ಕಲೆಕ್ಷನ್ ಮಾಡೋರು ಹಂಗೆ ಇರ್ತಾರೇಳಿ.
ಹ್ಮ್ ಹ್ಮ್ ಹ್ಮ
ಅವ್ರೇನ್ ಒಂದೊಂದ್ ಅಕ್ಷರ ನೋಡ್ಬುಟ್ಟು ನಾಮ್ಗ ಮಾರ್ಕ್ಸ್ ಕೊಡ್ತಾರೊ ಏನೋ ಗೊತ್ತಿಲ್ಲ. ಹಂಗೆ ಬ್ರೋ ಇ ಇವಾಗ ಆ ಇವಾಗ ನೋಡಿ ನಮ್ಗೆ ಬೇಕಾಗಿರೋದು ಟ್ವೆಂಟಿ ಒನ್ ಮಾರ್ಕ್ಸ್ ಅಷ್ಟೇ.
ಹ್ಮ್
ಹಾ ಸಿಕ್ಸ್ಟಿ ಮಾರ್ಕ್ಸ್ಗೆ ನಮ್ಗ್ ಟ್ವೆಂಟಿ ಒನ್ ಮಾರ್ಕ್ಸ್ ಬೇಕ್ ಅಷ್ಟೇ.
ಹಾ
ಹ ನಾವು ಬರೆಯೋದು ಮೂವತ್ ತರ್ಟಿ ಒನ್ ತರ್ಟಿ ಫೈವ್ ಪೇಜ್ ಬರ್ಬರ್ತವಿ. ಹ
ಸ ಅವಾಗ್ ಹ್ಮ್
ಹಾ ತರ್ಟಿ ಇದು ಬ್ರೋ ಜಸ್ಟ್ ಟ್ಟು ಒಂದು ಸಬ್ಜೆಕ್ಟ್ ಒಂದು ಒಂದು ಪೇಪರ್ಗೆ ಒಂದ್ ಮಾರ್ಕ್ಸ್ ಕೊಟ್ರೆ ನಮ್ಗೆ
ಆರಾಮ್ ಪಾಸು ಹ್ಮ.
ಇವಾಗ ಅದೊಂದ್ ಮಾರ್ಕ್ಸನು ಕೊಡಲ್ವ ಒಂದ್ ಸಬ್ಜೆಕ್ಟ್ ಒಂದ್ ಮರ್ಕ್ಸುನೂ.
ಹಂಗಾದ್ರೆ ಬಾಳ ಸ್ಟ್ರಿಕ್ಟ್ ಮಾಡ್ತಾರ ಬಿಡ್ ಭೖ.
ಫುಲ್ಲು ಸ್ಟ್ರಿಕ್ಟು.
ಅಂತ ಪರಿ ಸ್ಟ್ರಿಕ್ಟ್ ಮಾಡಿದ್ರೆ ಎಲ್ಲಾ ಹುಡುಗ್ರು ಬರ ಬ್ಯಾಕ್ ಬ್ಯಾಕ್ ಬ್ಯಾಕ್ ಪೇಪರೇ.
ಅಂದ್ರೆ ನಿಮ್ ನಿಮ್ ನಿಮ್ ಫ್ರೆಂಡ್ಸ್ದು ವಿಕಾಸುಂದು ಮತ್ತೆ ಇವ್ನ್ಂದು ಮಾರುತಿಂದು
ಹಾ
ಅವ್ರ್ ಯಾರು ಬ್ಯಾಕಿಲ್ಲ ನೋಡಿ ಬ್ರೋ ಅವ್ರೆಲ್ಲ ಆವಾಗ್ಲೇ ಸ್ಕೂಲಲೆಲ್ಲ ಟಾಪರ್ ಅವ್ರು.
ಪರ್ ಹುಡುಗ್ರು ಅಷ್ಟ್ ಚೆನ್ನಾಗಿರುತ್ ಫುಲ್ ಫುಲ್ಲು ಓದ್ತಿರ್ತಾರ್ ಬಿಡೊ ಇಬ್ರು. ಹಂಗ್ ಮಾರ್ತಿ ಅಂತ್ರಿ ಕೇಳಕ್ಕಾಗಲ್ಲ ಬ್ರೋ. ಫುಲ್ ಓದ್ತಿರ್ತಾನ ಅವನು.
ಹೌದು ಹೇಳಿ ಬ್ರೋ ಅವ್ನು ಮಾರ್ಕು ಇದು ಮಾಡೇನ್ ಬ್ರೋ ಸಿ ಎಸ್ ಸಿ ಎಸ್ ಕಂಪ್ಯೂಟರೇನು?
ಹಾ ಹ ಇಂಜಿನಿಯರಿಂಗ್ ಸಿ ಎಸ್
ಹಾ ಇಂಜಿನಿಯರಿಂಗ್ ಅದನ್ನು ಹೆವಿ ಕಾಲೇಜು
ಹೌದಾ
ಹಾ ಯಾವ್ದು ಯುರಪ್ಪ ನಿಸ್ತಿ ಕಾಲೇಜು ಅಂತೆ
ಹ್ಮ್ ಹ್ಮ್ ಹೌದೌದು್ ಸ್ವಲ್ಪ ದೂರ ಇದೆ ಹ್ಮ್ ಆಯ್ತ್ ಅವ್ನ್ ಏನ್ ಫುಲ್ ಪರಿಚಯನ ನಿಮ್ಗೆ ಮಾರುತಿ
ಹಾ
ಅವನ್ ಮಾಡ್ತ ಫುಲ್ ಪರಿಚಯ ನಿಮ್ಗೆ
ಬ್ರೋ ಅವ್ನ್ ನಮ್ಮೂರನ್ ಬ್ರೋ ಅವ್ರದ್ದ ಮನಿ ನಮ್ಮ ಮನಿ ಒಂದೇ ಆಜು ಬಾಜು ಇರೋದು
ಹೌದಾ ನಮ್ಮ ಹುಡ್ಗ ಫುಲ್ ಟಾಪರ್ ನ
ಕಾಲೇಜ್ ಮಿಸ್ ಮಾಡಿದ್ರೆ ಮನೆಗೆ ಫೋನ್ ಹೋಗುತ್ತೆ
ಅದಕ್ಕೆ ಫುಲ್ ದಿನ ಓದ್ತಾನೆ ದಿನ ಕಾಲೇಜ್ ಹೋಗ್ತಾನೆ ಅಟೆಂಡೆನ್ಸ್ ಅಂತ ಪಕ್ಕ ಕಂಪಲ್ಸರಿ ಇರತ್ತ ಒಂದು
ಹಾ ಅವಾಗ ನಾವೆಲ್ ಅವ್ರು ನಮ್ಗೆ ಅವನ್ಗೆ ನಾವೇಲ್ಲಾರೂ ಒಂದ ಬಿರುದು ಕೊಟ್ಟಿ ಬಿಟ್ಟಿದವಿ ಬ್ರೋ ನಾವು ಎಲ್ಲರು ಮಾರುತಿ ಅಂತ ಕರಿಯಲ್ಲ ಇಂಜಿನಿಯರ್ ಅಂತ ಕರಿತೀವಿ ಅವನ್ಗೆ ಹಾ ಏನ್ ಗೊತ್ತಾ ನಮ್ಮ್ರಲ್ಲಿ ಫಸ್ಟ್ ಟೈಮ್ ಇಂಜಿನಿಯರ್ ಮಾಡಿರದ ಅವ್ನೊಬ್ನನೆ
ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಅಂತೀವಿ ಪ್ರೀತಿಯಿಂದ
ಓದ್ತಾನ ಅಣ್ಣ ಹುಡ್ಗ ಚಲೋ ಐತೆ
ಹಾ ಓದ್ತಾನೆ ಬ್ರೋ ಚೆನ್ನಾಗ್ ಓದ್ತಾನೆ
ಹೂ ಅಂದ್ರೆ ಅವನು ಅವ ಚೆನ್ನಾಗ ಒಳ್ಳೆವನಪಾ
ಹ್ಮ್ ಏನ್ ಗೊತ್ತಾ ಒಂದೊಂದ್ ಮಾತ್ಗೂ ಸಿಟಿಗೆಲ್ಬಡ್ತಾನೆ ಅಷ್ಟೇ
ಅದೇ ಅದೇ ಅದೊಂದ ಅದೊಂದ ಬಿಟ್ರೆ ಏನಿಲ್ಲ ಒಳ್ಳೆ ಒಳ್ಳೇನೆ ಅವ್ನು
ಹಾ ಅದೊಂದ್ ಬಿಟ್ರೆ ಫುಲ್ ಒಳ್ಳೆಯವನು ಹೇಳಿ
ಹ್ಮ್ ಯಾವಾಗಾರ ಏನಾರ ಹೇಳಿದ್ರೆ ಸಿಟ್ಟಿಗೆ ಎರ್ಬಿಡ್ತಾನೆ ಒಂದೊಂದು ಸತಿ ಅಷ್ಟೆ
ಹೌದು ಬ್ರೋ
ಮತ್ತೆ ಬ್ರೋ ಮತ್ತೆ ಏನದ್ದು ಸಮಾಚಾರ
ಏನಿಲ್ಲಣ್ಣ ನೀವೇ ಹೇಳ್ಬೇಕು ನಿಮ್ದೇ ಎಲ್ಲಾ ಆರಾಮ್ ಜೀವ್ನ
ಬ್ರೋ ಅನ್ಕೊಂಡೆಗ್ಲ ಜೀವನ ಆರಾಮಿಲ್ಲಾ ಬಿಡಿ ಬ್ರೋ ಎಲ್ಲಾರ್ದು ಕಷ್ಟ ಇದೆ
ಅವರೋವದು ಅವರೋರಿಗೆ ಅಂತೀಯಾ ಅಣ್ಣ
ಹಾ ಅವ್ರವ್ರ ಜೀವ್ನ ಅವ್ರಿಗೆ ಗೊತ್ತು
ಯಾರ್ದು ಹೆಂಗಿರುತ್ತೋ ಒಂದು ಗೊತ್ತಿಲ್ಲ
ಹ್ಮ್ ಹ್ಮ್ ಈಗೇನಾನ ಲೇಟ ಮಲ್ಕೊಳೋದು ನಿಂದಾಗತ್ತ
ಹ್ಮ್ ಬ್ರೋ ಒಂದ್ ಬೆಳಗ್ ಎದ್ದಿರೋದ
ಇಬ್ಬ ಬೆಳಿಗ್ಗೆದರು ಅದು ಆರು ಗಂಟೆ
ಅಷ್ಟು ಜಲ್ದಿ ಎದ್ದೇಳ್ತಿರಾ
ಹಾ ಹನ್ನೆರಡು ಗಂಟೆ ಒಂದು ಗಂಟೆಗೆ ಮಳ್ಕೊಬಿಟ್ಟು ಬೆಳಗ್ಗೆ ಆರು ಗಂಟೆಗೆದ್ದಳ
ಐದೇ ತಾಸ ಮಲ್ಕೊಳಲ್ಲ ಐದಾರು ತಾಸ
ಹಾ ಬ್ರೋ ಅಷ್ಟೇ ನಾವ ಮಲ್ಕೋಳೊದು
ಹೆಂಗ್ ಅಣ್ಣ ನಿದ್ದಿ ಬರಲ್ಲ ಮತ್ತೆ ಮಧ್ಯಾಹ್ನ ಅವಾಗ
ಮಧ್ಯಾಹ್ನನು ಬ್ರೋ ನಾನು ಇಷ್ಟು ದೊಡ್ಡವನಾಗಿದ್ದೀನಿ ಮಧ್ಯಾಹ್ನ ಒಂದ್ಸಲಾನ ಮಲ್ಕೊಂಡೆ ಇಲ್ಲ ನಾನು
ನಮ್ ಕೈಗ್ ಆಗಲ್ಲಣ್ಣ ಈ ಸತಿ ಏನೋ ಒಂದ್ ಎರಡು ಆಯ್ತು ಅಂದ್ರೆ ಮುಗೀತು ಮುಂಜಳೆ. ಹತ್ತ ಆಗುತ್ತ ಆನೊಂದ್ ಆಗುತ್ತ ಎದ್ದೇಳುವುದು.
ಒಬ್ಬೊಬ್ರು ಹ್ಯಾಬಿಟ್ಸ್ ಬ್ರೋ ಏನ್ ಮಾಡೋಕ್ಕ ಆಗಲ್ಲ.
ಇಲ್ಲಾನ ಮೊದ್ಲು ಅಂದ್ರೆ ಒಂದ್ ಒಂದ್ ಲಿಮಿಟಿಗೆ ಎದ್ದಳ್ತಿದ್ದೆ ಏಳ್ ಗಂಟೆ. ಹಂಗ ಇ ಇತ್ತೀಚೆಗೆ ಅಂದ್ರು ಫುಲ್ ಹತ್ತ ಆಗತ್ತ ಹನ್ನೊಂದ್ ಆಗತ್ತ ಗೊತ್ತಿಲ್ಲ ನಾಷ್ಟ ಮಾಡೋದೇ ಇಲ್ಲ.
ಹೌ
ಜಲ್ದಿ ಮಲ್ಕೋಬೇಕು
ಹಾ ಹ ಹಂಗೆ ಏಳಿ ಬೆಳಗ್ಗೆ ಎದ್ದೇಳೋದ್ ಇ ಬೆಳಗ್ಗೆ ಎಷ್ಟು ಬೇಗ ಎದ್ದೇಳ್ತಿವೋ ಅಷ್ಟು ಮೈಂಡ್ ಫ್ರೆಶ್ ಇರುತ್ತೆ.
ಮೊದಲೆಲ್ಲ ಸ್ವಲ್ಪ ಇಂಜಿನಿಯರಿಂಗ್ ಬಂದು ನಾವು ಡಿಗ್ರಿಗ್ ಬಂದು ಎಲ್ಲ ಇದಗ್ಬಿಟ್ಟಿದಿವಿ
ಹೌದೌದು ಹೇಳಿ.
ಹ್ಮ್ ಡಿಗ್ರಿ ಅದೆಲ್ಲ ಇನ್ನೆನ.
ಹ್ಹಾ ಗುರು. ಇಲ್ಲ ನಮ್ ಫೋನಲ್ಲಿ ಚಾರ್ಜ್ ಇಲ್ಲ ಮಾಡ್ತೀನಿರಿ.
ಹ್ಹಾ ಸರಿ ಸರಿ.
ಒಕೆ ಬ್ರೋ.
ಹಾ